ಏನು ಅವರು ಅಪ್ಪ ಅಮ್ಮ ಬೇಡಲು
ರಿಲೇಟಿವ್ಸ್ ಅಲಾ ಕರ್ಕೋಡು ಬತಾಯತಾ ಬಂದ್ಬಿಟ್ಟು ಮೇಡಮ್ ನಾವು ನೀವ ಒಬ್ರ ಅಷ್ಟೇ ಅಪಾಯಿಂಟ್ ಮಾಡ್ಕೊಂಡಿರೋದು ಟೀಚಿಂಗ್ ಕೆಲ್ಸಕ್ಕೆ ಹಾ ನಾನು ಎಲ್ರ ಅಪಾಯಿಂಟ್ ಮಾಡ್ಕೊಂಡಿಲ್ಲ ಅಂತ ಅನ್ಬೇಕು ಅವಾಗ ಸರಿಯಾಗಿರುತ್ತೆ
ನಾನು ಅವಳ ದು ನಂದುೊಬ್ಬಳ್ದ ಇದ ಲಗೇಜ್
ನೀನ್ ಅವ್ರಿಗಿಂತ ಮುಂಚೆನೆ ಎಲ್ಲ ಚೆನ್ನಾಗಿ್ ಹೇಳ್ತಯ ನೋಡ್ ನಾನನ್ ಅರ್ಥ ಮಾಡ್ಕೊಂಡು
ಹ್ಮ್ ಅದೇ ಸರ್ ನಾಳೆ ಬರ್ತಾರೆ ಸರ್ ಅಂತೇಳಿ ನೀವು ನಾನ್ ಇವತ್ ಲಗೇಜ್. ಕಪ್ಪಪತ್ನಿದ್ದಿನಿ.
ಹ ಹೆಂಗ್ ಅಂತೀಯಾ ಏನ. ನಾನ್ ಲಗೇಜ್ ಇಡ ಇಟ್ಟೋಗೋಗೋಗ ಬಂದಿದ್ದೀನಿ ನಾಳೆ ಬರ್ತಾರ ಅವರೆಲ್ಲ ಅಂತ.
ತಗೋ ಬಂದಿದ್ದೀನಿ. ಎಲ್ಲ ಬರ್ತಾರೆ
ಅಯ್ಯೋ ಲೀಲಾ ಏನೋ ಹೆಂಗ ಹೇಳಕ್ ಬರಲ್ಲ ಆ ನಾನ ನನ್ ಜಾಸ್ತಿ ಇಲ್ಲ ಬಟ್ಟ. ಬಟ್ಟೆ ಅಷ್ಟೇ ಇರೋದು ಬುಕ್ಕುಗಳು ಒಂದ್ ಎರಡ. ಇರ್ಬೋದೇನೋ ಈ ಎರಡು ಮೂರು ನಾಲ್ಕ. ಗೆ ಚ ಚೀಲ ಇದ್ದಿದ್ರೆ ನನಗೆ ತಲೆನೋವು ಇರ್ತಾ ಇಲ್ಲ ಚೀಲಕ್ಕೋಸ್ಕರ ವದಾ ಆಡ್ತಾ ಇದೀನಿ. ಹ್ಮ. ಹ್ಮ್ ಇಲ್ಲಾ ಅಂದ್ರೆ ಇ ಬೇರೆದ್ರಲ್ಲಿ ಹೆಂಗ ತುಂಬಕೊಂಡ್ ಹೋಗ್ಬೇಕಾಗುತ್ತೆ. ದಾರಾನೂ ಇದೆಯೋ ಇಲ್ವಾ ನೋಡ್ಬೇಕು ಅದು ಕಟ್ಟೋದಿಕ್ಕೆ. ಹಂಗೆ ಹ್ಮ್ ಹ್ಮ್. ತಗೋಬರ್ಬೇಕಾದ್ರೆ ಸ್ವಲ್ಪ ಸ್ವಲ್ಪನೆೇ ತಂದ್ನಲ್ಲ ಅವಾಗ ಗೊತ್ತಾಗ.
ಹೌದು ಅಲ್ಲಿಗ್ ಬಂದ್ಮೇಲೆ ಎಲ್ಲ ತಗೊಂಡಿರ್ತವಲ್ಲ.
ಇಲ್ ಸ್ವಲ್ಪ ತಗೊಂಡಿದ್ದೀನಿ ಊರಿಂದ ಅವಾಗವಾಗ ಬೇಕಿರೋದೆಲ್ಲ ತಂದಿದ್ದೀನಿ.
ಹಮ್ ಹೌದು.
ಕಂಠ ಗೊತ್ತಾಗ್ತಾ ಇಲ್ಲ. ಇಲ್ಲ ಊರಿಗೆಲ್ಲಿ ಇದು ಜೋಡ್. ಕೋಬೇಕಲ್ಲ ಮಧ್ಯದಲ್ಲಿ ಎಷ್ಟು ಟೈಮ್ ಸಿಗುತ್ತ ನಮ್ಗೆ ಗೊತ್ತಿಲ್ಲ ಹ್ಮ. ಸುಕೋಬೇಕು ಬೇರೆ ಎಲ್ಲೆಲ್ಲ ಆಟ್ರ ಮಾಡಿಸ್ಬೇಕೋ ಏನ್.
ತೋರ್ಸ್ಕೋಬೇಕ ಅಲ್ ನೀನು ಹೆಂಗ ಹೆಂಗಯ್ತು ಒಳಗ ನಾನೇ ಅಷ್ಟೊಂದು ಕಬೋರ್ಡ್ಗೆಲ್ಲ.
ಕಬೋರ್ಡ್ ಇರುತ್ತೆ ಕಬೋರ್ಡ್ ಇರುತ್ತೆ.
ಅದ ಇದೇ ಅಲ್ಲೆಲ್ಲ ಹೆಂಗ ಯಾವನು ಹೊಸಾದ್ ಬೇರೆ ನನ್ಗದು ಯಾವಾಗ ಏನ.
ಹೌದು ಅದೇ ಇದೊಂದು ಒಂದ್ ಅಡ್ಜಸ್ಟ್ ಆಗ್ಬಿಟ್ರೆ ಇದೇ ಬೆಟರ್ ಅನ್ಸತ್ತೆ ನಿಮ್ಗೆ ಅಕ್ಕ.
ಅದಕೆ ನೋಡ್ತಾ ಇದ್ದೀನಿ ಏನಾಗುತ್ತೋ ಅಂತ.
ಹಾ ಅದೇ ಇವಗ ಅ ಅಡ್ಜಸ್ಟ್ ಆಗ್ಬೇಕಷ್ಟೆ.
ಹ್ಮ್ ಹ್ಮ್ ಮತ್ತೆ ಆಷಾಢದ್ದ ಏನಾಯ್ತು.
ಅಯ್ಯೋ ನಮನೆಯಲ್ಲಿ ಇನ್ನು ಏನ್ ಕೇಳಿಲ್ಲ.
ಯಾಕೆ ನಿಮ್ಮ ಅಪ್ಪ ಫೋನ್ ಮಾಡಿಲ್ಲ. ಇನ್ನೂ ಒಂದು ವಾರ ಆಯ್ತು ಅಲ್ಲೇ ಇರಬೇಕು ಹ್ಮ ಹದ್ನಾಲ್ಕಕೆ ಹ್ಮ್.
ನಾ ನಮ್ಮ ಅಮ್ಮ ಏನಾರು ಬಂದ ನೋಡ ನಿಂದ ನಮ್ಮ ಮನಗ.
ಹ್ಮ್ ಏ. ಶಾಸ್ತ್ರಕ್ಕ ಆದ್ರೂ ಒಂದ್ ಎರಡ ದಿನನಾದ್ರು ಹೋಗಬೇಕ ಒಂದೆರಡ. ದಿನನಾದ್ರೂ.
ಅಂದ್ರು ಹೋಗಅಂದ ಸಪೋತಾ.
ನೀನ್ ಹಂಗು ಮಾಡ್ತನು ಹ ನೋಡ್ ನಿನ್ ಮದ್ವೆ ಕಾರ್ಡ್ ಸಮೇತ. ತಗೊಂಡ್ ಹೋಗ್ತೀನಿ ನೇತ್ರಾವತಿ ಎಸ್ ಕೇಶವ ಗೌಡ ಜಿ ಎಂ ಇಲ್ಲೇ ಐತೆ ಬುಕ್ಸ್ ಅಲ್ಲಿ.
ಹಾ ಸ್ಟಿಕ್ಕರ್ಗಳಲ್ಲೆಲ್ಲ ಹುಷಾರ ಬುಕ್ಕಗಳಿರವು.
ಹ ಇಲಿ ಇರ್ಲಿ ತಗ.
ಯ ಕಾವೇಲ್ಲ ಹೋಳ ಇವತ್ತು.
ಯಲ್ಲಾಯತ್. ಏ ಕಾವ್ಯಾ ಅವ್ರಕ್ಕ ಇಲ್ಲಂತಾ ದಾಸರಳ್ಳಿ ಅಲ್ಲ ಅವರು ಒಬ್ಬ್ರ ಅಕ್ಕ ಇದ್ದಾರೆ. ಅರ್ಧಡಪ್ಪನ ಮಗ್ಲ ಏನು ಅವ್ರ ಭಾವಾನ ಏನು ನಾ ಊಗ್ ಹೋಗವ್ರಂತೆ ನಿನ್ನೆ ಇರ್ಲಿಲ್ವಂತೆ ಅವಳು ಊರಿಗೆ ಹೋಗಿಲ್ಲ ಅಂತ ಅವ್ರಕ್ಕ ಸಂಜೆ ಏನೋ ಬಂದ ನಾನನ್ ಒಬ್ಳ ಇರ್ಬೇಕು ಬಾ ಕಾವ್ಯ ಅಂತ ಏ ಕರದ್ಲಂತೆದಿ ಮಾರಯ್ತಿನ್ನೆನ್ನೆ ರಾತ್ರಿ ಏಳುವರೆಲ್ಲೇನ ಹೋಗವಳೆ ಬರ್ ತಾಳೆ ಸಾಯಂಕಾಲ ನಾ ಬರೋವರ್ಗೂ ಇರಕ್ ಕಾ ಹೋಗ್ಬೇಡ ಅಯ್ಯೋ ನಾನನ್ ಜಾಸ್ತಿ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅವಳೆ ಇರಕ್ಕ ಇರಕ್ಕ ಹೋಗ್ಬೇಡ ಅಂತ ಫೋನ್ ಮಾಡ ಅವಳೆ ನಿನ್ನೆ ಹ್ಮ್ ಹೆಂಗ ಅಕ್ಕಾ ನನ್ನನ್ ಮಿಸ್ ಮಾಡ್ಕೋತಿಯ ನನ್ ನನ್ ಮೇಲೆ ನನ್ ಸ್ವಲ್ಪನಾದ್ ನನ್ ಬಗ್ಗೆ ನಿನ್ ಕನ್ಸನೇ ಇಲ್ಲ ನೋಡು ನಾನು ಬಿಟ್ಟ ಹೋಗ್ತೀನಿ ಅಂತ ಲಕ್ಸು ಅಂತಾಳೆ
ಹ
ಅವಳೋ ಅವಳೋ ನಾನು ರೇಕ್ ಸೋದಕ್ಕೆೆ ಹಂಗೆ ಹೇಳ್ತಾಳೆ ಬಿಟ್ಟ ಹೋಗ್ತಿದ್ಯಾ ಆ ನಿಜ ಹೋಗ್ತಿದ್ಯಾ ಸೀರಿಯಸ್ಲಿ ಅಂತ ಕೇಳ್ತಾಳೆ ಹೂ ಕಮ್ಮೆ ಹೋಗ್ತೇನ ಅಂದ್ರೆ ನಿಜ ಬಿಟ್ಟು ಹೋಗ್ತಾ ಇದ ಏನಕ್ಕ ನಿಜಾಗ್ಲಿ ಅಂತಳ ನಿಜ ಅಂದ್ರೆ ಕೇಳದೇ ಇಲ್ಲ ಅವಳು ಚತ್ತ ಲಣ ಇನ್ನ ಲೇಖನ ಊಗ್ ಹೋಗಿದ್ದಾಳೆ
ಭಷ
ಬಂಚ ಹ್ಮ್ ಇಶತ್ಗ ಹೌದಾ ಹ್ಮ್ ಇಲ್ಲ ಅದೇ ನ ಸ್ವಲ್ಪಂಗಗ್ ಅಯ್ಯೋ ಎಲ್ಲಪ್ಪ ಡೇರ್ ಲ್ಲಿ ನನ್ಗೆ ರಷ್ಟಿಷ್ಟ ಬರಲ್ಲ ಅದಕ್ಕೆ ಸ್ವಲ್ಪ ಇನ್ನುಅದೇ ಬಟ್ಟೆ ಅದೆಲ್ಲಾ ಇತ್ತಲ್ಲ ಪ್ಯಾಕಿಂಗು ಅದೆಲ್ಲಾ ಎಷ್ಟ ಎಷ್ಟು ಒಂದು ಕ್ಯಾಬ್ ಬುಕ್ ಮಾಡಿದ್ರೆ ಎಷ್ಟೊತ್ತಿಗೆ ಬತ್ತೆ ನಾನ್ ಈ ಕಡೆವನೇ ತಾನೆ ಯಾಕಡೆ ಕ್ಯಾಬ್ ಬುಕ್ ಮಾಡಿದ್ರೆ ಹೌದಾ ಅದೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ನಲ್ಲ ಪ್ಯಾ ಹ್ಮ ಹ್ಮ್ ಅದೇ ಅದೇ ಅದೇ
ಅದಿಕ್ಕೆ ನಂದ ಎಲ್ಲಾ ಕೆಲ್ಸ ಮುಗ್ದೋಗ್ಬಿಟ್ರೆ ಐದ್ ನಿಮಿಷ ಹತ್ತು ನಿಮಿಷ ಟೈಮ್ ಇಟ್ಕೊಂಡು ಮಾಡ್ಕೊ ಬಿಟ್ರೆ ಸರಿ ಹೋಗುತ್ತೆ ಅಂತ ಯೋಚನೆ
ಟ್ಟ ನನ್ನ ಏನ್ ಮಾರಿಮುತ್ತು ಕಾಣಿಸಸ್ತಂಗ ಕಾಣಿಸಸ್ತಾ ಇದ್ಯಲ್ಲ ಅಂತವ್ರಿ
ಎದಕ್ಕೆ ಹ್ಮ್ ಹ್ಮ್ ಹ
ಅಬಿಟ್ಟು ಮನೆ ಮತ್ತು ಕಾಣಿಸ್ತಂಗ ಕಾಣಿಸ್ತಿದ್ದ್ಯಲ್ಲಮ್ಮ ಅಂತ
ಸರ್ ಒಳ್ಳೆ ಸರ್ ಆತನೀ ಇದ ಮಲ ಹೇಳ್ತಾ ಇದೆ ಹಿಂಗೆ ಎಲ್ಲಾ ಆಟಾಡ್ತಾರ ಅವರು ಅಂದ್ರೆ ಹೌದೇನಕ್ಕ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಆಯ್ತ ಅವರಿಬ್ಬರಿಗುನೆೇ ಹತ್ರ ತಗ ಅವ್ರ ಹಸ್ಬೆಂಡ್ಗೆ ಅಂತ ಅಂದ್ರು ಅನ್ ಮಾತ
ನಾನ್ ಅಂದೆ ಹಿಂಗಗೆ ರಗಸ್ತಾರಂತೆ ಅಡ್ಗೆ ಮಾಡ್ಬೇಕಾದ್ರೆ ಏನಮ್ಮ ಸುಸ್ತ ಆಗ್ಬಿಟ್ಟೈತಾ ಮತ್ ನನ್ ಮಾಡ್ಲಾ ಇವತ್ತ ಅಡ್ಗೆನ
ಅಂತ ಅನ್ನೋದು ಏನಕ್ಕ ಅಷ್ಟೊದೆಲ್ಲಾ ಹೆಲ್ಪ್ ಮಾಡ್ತಾರ ಮತ್ತೆ ನೇಹತ್ರಕ ಅದೃಷ್ಟ ಕಕ್ಕ ಒಳ್ಳೆ ಹಸ್ಬೆಂಡ್ ಸಿಕ್ಕಿದ್ದಾರೆ ಅಂತ ಅಂತ ಇಲ್ಲ ಅವಳು ಹೂನಪ್ಪಾ ಅವ್ರೇನು ಒಳ್ಳೆ ಪೇರು ಹ ಅದೇ ಇದಂದೆ ಏನಂದ್ರರಿ ಅವ್ರಮ್ಮ ಅಪ್ಪಾ ದಡ್ರು ಅದಕ್ಕೆ ರೀ ನನ್ನ ನ ನಿಮ ಕೊಟ್ಟ ಮದುವೆ ಮಾಡವ್ರೆ ಅಂತಲ್ಲ ಅ ನಾ ತಮಾಷೆ ಹೇಳ್ತಾ ಇದ್ದೆ ಹಂಗೇನಕ್ಕ ಹಂಗೆಲ್ಲ ಮಾತಾಡ್ತಾರ ಅವರು ಸಂತಗ್ಲ ನ ಕಣಕದಕ್ಕೆಲ್ಲ ಆದ್ರೂ ತರ್ಬೇಕು ಇಲ್ಲ ಅಂದ್ರೆ ಸುಮ್ಮ್ನೆ ಏನೋ ಮಾತಾಡ್ತೀವಿ ಯಾರು ಈಗಿನ ಕಾಲದಾರ ಅಂತರ ಯಾರು ಸಿಗಲ್ಲ ವಕ್ಕ ಅದೃಷ್ಟ ಮಾಡೈತೆ ರಾಘವೇಂದ್ರ ಸ್ವಾಮಿ ದೇವಸ್ಥ ತನಕ ಹೋಗಿ ಹೋಗಿ ಏನೋ ಅದೃಶ ಮಾಡ್ಕೊಂಬಿಟ್ಟು ಒಳ್ಳೆ ಗಂಡನ್ ಪಡ್ಕೊ್ಂಬಿಟ್ಟೈತಿ
ನಾನು ಒಂದು ಅಕ್ಕ ಲಲೆಕ್ಕ ಒಣ ಹಾಕಿದ್ದೀನಿ ಹ್ಮ ಬಿಡಮ್ಮ ಹೆಂಗೋ ದೇವರು ಒಳ್ಳೇದ್ ಮಾಡೋದ್ ಬಿಡು ರಾಯರು ಒಳ್ಳೇದು ಒಳ್ಳೆವ್ರಗೆ ಒಳ್ಳೇದೇ ಆಗುತ್ತೆ ಇಂತ
ಹ ಅಕ್ಕ ಒಂದು ನಿಜವಾಗ್ಲೂ ಹೇಳ್ತಿನಿ
ಎಕ್ಸಾಮ್ ಯೋಚನೇ ಮಾಡಿದ್ರೆ ಕಮ್ಮಿ ಅದು ನಮಗದು ಎಷ್ಟು ಪ್ರೌಡ್ ಅನ್ನ್ಸುತ್ತೆ
ಇಲ್ಲ ಸರಿ ಹ್ ನಿಚ್ವಾಗ್ಲ ನಮ್ಮಲ್ಲಿ ಒ ಹೊರ್ಗಡೆ ಹೋಗ ಅತ್ತಗ ಬಾ ಇತ್ತಾಗ ಬಾ ಅವೆಲ್ಲ ನನಗ ರಿಸ್ಕೆ ಎನ್ ಅಲ್ಲ ಯಾ ಮನೆೇಲಿ ಕುತ್ಕೊಂಡು ನೂರು ರಪಾಯಿ ಹೋದ್ರು ವೇಸ್ಟ್ ಆದ್ರೂ ಪರವಾಗಿಲ್ಲ ಕಾಂಪ್
ಮಾಡ್ತೇ ಮಾಡ್ ಹೂ ಹೂ ಓ ಡಿಮಾಟ ಆನ್ಲೈನ್ ಆಯ್ತಾ ನಿಮ್ದು ಡಿಮಾಟ ಆನ್ಲೈನು
ಹ
ಹ್ಮ್ ಹ್ಮ್ ಬರತ್ತಾ ಅಲ್ಲಿಗೆ ನಿಮ್ ಮನೆಗೆ
ಕಮನ್ನ ಸುಟ್ಟುತ್ತೀಯ ಅಂತಾರೆ
ಹ್ಮ್ ಅದೇ ಮತ್ತೆ
ನೀನ್ ಯಾಕ ಸುತ್ತತೀಯಾ ಅಂತಾರೆ
ಹೌದ ಹಂಗಂತ ಅಂದ್ರೆ ಅವ್ಳಂಗಂದ್ಲು ಈಗಿನ ಕಾಲದಲ್ಲಿ ಬರ ಎಲ್ಲ ದುಡ್ಡು ನೋಡೋದು ಆಸ್ತಿ ನೋಡೋದು ಬರಿ ಹುಗ್ಗಿದ್ ಬ್ಯು ನೋಡೋದ ಅದ್ರಲ್ಲ ಇರ್ತಕ್ಕ ಅಂತದ್ರಲ್ಲಿ ಇವಾಗ ಏನೋ ಹಂಗಿದ್ದಾರೆ ಸರ್ ಅಂದ್ರೆ ನಿಜೆ ಹೇಳ್ಬೇಕಂದ್ರೆ ಅದೃಷ್ಟ ಆ ಅಕ್ಕಂದು ಅಂತ ಹೇಳ್ತಿದ್ಲು ಹ್ಮ್
ಹಾ ಅದ್ರಲ್ಲ ನು ನಮ್ಮೇಲೆ ಇಂಥದ್ದು ಬೇಕ ಕುರಿ ಅಂತಂದ್ರ ಅಂತ ಟೈಮ ಅಲ್ಲೇ ತಿನ್ನಿಸಬೇಕು ತಿನ್ನದು್ ಉಣ್ಣದ್ರಲ್ಲಿ ಇಂತದ ಬೇಕು ಅಂದ್ರೆ
ಹ್ಮ ಮತ್ತೆ
ಹೂ ಬೇಕು ಅಂದ್ರೆ ಅಣ್ಣನೆ ಇಂಥ ತಗೋಬನ್ನಿ ಅಂದ್ರೆ ಇಂಂತ ತಗೋಬತ್ತ
ಹ್ಮ್ ಒಬ್ಬನೇ ಮಗ ಮನೆ ಕಡೆ ಎಲ್ಲ ಚೆನ್ನ ಚೆನ್ನಾಗಿದ್ದರೆ ಅತ್ತೆ ಒಬ್ಬರೇ ಇರೋದು ಅವ್ರಿಗೂ ಪಾಪ ಅಪ್ಪ ಇಲ್ಲ ಅದಕ್ಕೂ ಎಲ್ಲ ಸೇರಿ ಜವಾಬ್ದಾರಿಲ್ಲ ಎಲ್ಲ ಚಿಕ್ಕವ ಜಾಸ್ತಿ ವಹಸಿದರೆ
ಹ್ಮ್ ಅಂದ್ರೆ ನಾನ್ ಹುಡುಕ್ತಿದ್ದಿದ್ದು ಹಿಂಗೆ ಅ ಏನಂದ್ರೆ ಅವ್ರ ಯಾರೋ ಅ ಅಪ್ಪ ಮಾಡೋದ ಆಸ್ತಿಲಿ ಇವ್ರು ಎಂಜಾಯ್ ಮಾಡೋದ್ಕಿಂತ ಇವ್ರಗೆ ಬೆಲೆ ಗೊತ್ತಿರ್ಬೇಕು ಇವ ಇವತ್ತು ನನ್ಗೆ ಊರಿಂದ ಏನು ಇಲ್ಲಾ ಅಂದ್ರುನು ನನ್ಗೆ ನನ್ ಗಂಡ ಒಬ್ಬರಿ ಹೆಂಗಾರು ಮಾಡೀ ಸಾಕ್ತಾರೆ ಏನೋ ನಂಬಿಕೆ ನನ್ಗ ಐತೆ ಅದು ಅಪಟ್ಟ ಏನು ಇಲ್ಲ ಅಂದ್ರುನು ಅ ಅದ್ ಆದ್ರೂ ನಂಬಿಕೆ ಐತೆ ಬೇರರ್ ಮೇಲೆ ಡಿಪೆಂಡ್ ಆಗಿಲ್ಲ ಯಾವ ಅದ್ರ ಮೇಲೂ ಡಿಪೆಂಡ್ ಆಗಿಲ್ಲ ನಾವು
ಹ್ಮ.
ಹಂಗೆ ಇರ್ಬೇಕ ಅದಕ್ಕೆ ನಾವ ರಾತ್ರಿ ಊಟ ಮಾಡ್ಬೇಕಾದ್ರೆ ಇನ್ನೇನ್ ಲಾ ಇವತ್ ಲಾಸ್ಟ್ ಅಲ್ವಾ ಅಂತೇಳ್ಬಿಟ್ಟು. ನಾನ್ ರೈಗಿಸಕೊಂಡು ಅಲ್ಲೇ ತಿಂತ ತಾ ಇದೆ ಆ ಬೆಡ್ ಹತ್ರ ಕುತ್ಕೊಂಡು ಇಬ್ರು ಮಾತಾಡ್ಕೊಂಡು ಹೇಳಕ್ಕ ಹೇಳಿ ಹೇಳಿ. ನಂಗ ಹೊಟ್ಟೆ ಉರಸ್ತೀರಾ ನೀವು ಅಂತಿದ್ಲು ಲಾಸ್ಟ ಲಾಸ್ಟ. ಹನ್ಕೊಂಡು ನಂಗ ಹೊಟ್ಟೆ ಉರಸ್ತೀರಾ ನೀವು ಅಂತ ಅಂತಿದ್ಲು ಹೇ ಇಲ್ಲ ಮಾ ನಿಜಾ ಹೇಳಿದ್ರೆ ನೋಡ ನಂಬಲ್ಲ ಜನ ಅದಕ್ಕೆ ಸುಳ್ಳು ಹಳ್ಬೇಕು ಅಂದೇ. ಬಿಡಕ್ಕ ಏನು ಹೇಳು ಎಲ್ಲಾರು ಒಂದಿನ ಬಿಟ್ಟು ಹೋಯ್ತಾರೆ ಯಾರ್ತನೇ ಇಲ್ಲಿ ಇರ್ತಾರೆ. ಎಲ್ರೂ ಹೋಗೋರೆ ಅಂತ ಇದ್ಲು ಹ್ಮ. ಸರಿ ಸರಿ ಆಯ್ತು ಹೋಗೋದೆ ಏನ್ ಮಾಡಕ್ಕಾಗತ್ತೆ. ಇಲ್ಲಿ ಯಾರ ತಾನೇ ಇರ್ತಾರೆ ಅಂತ. ಅನ್ಕೊಂತಾ ಇದ್ವಿ ಅವಾಗಂಗೆ ನಿನ್ ಬಗ್ಗೆ ಕೇಳ್ತಾ ಇದ್ಲು. ಎಲ್ಲಿ ಹೋಗಿದ್ದಕ್ಕ ಅಂದ್ರೆ ಅವದೆ ನಮ್ಮ ಫೋನ್ ತಗಳಕ ಬಂದಿದ್ಲು ಮೊನ್ನೆ ನೇ ತ್ರ ನಾನ ಬಡ್ಡ ತಗೋಬೇಕು ಅಂದ್ರ ಆಗ್ಲಿಲ್ಲ ಆ ನನ್ ತಾಯಿ ಆ ಪ್ರೋಸೆಸಿಂಗಗೆ ಅವ್ನ ಯಾವನೋ ಒಂದ್ ಎರಡ ಮೂರ್ ಗಂಟೆ ಕಾಯ್ಸಿದ್ದಾನೆ. ಒಂದ ಹ್ಮ್ ಹ್ಮ್ ಮತ್ತೆ ಇನ್ನೇ ಏನ್ ಮಾಡೋದು. ಟೈಮ್ ಹೋಗೋಯತಲ್ವಾ ಅದಕ್ಕೆ ಮ ಕೇಳ್ತ ಲಕ್ಷ್ಮ ಮದ ಹ್ಮ ಹೇಳು ಆಗ್ತಾರೆ ಆಗ್ತಾರೆ ನ್ನು
ಹಾಕ್ತಾರೆ ಆದ್ರೆ ಅವರು ಜಾಬ್ ಹೋಗಿ ವೇಟ್ ಮಾಡ್ತಿದಾರೇ.
ಹೌದಾ ತರ್ಕ ರೀ ಅವರು ವೆಟ್ ಮಾಡ್ತಾ ಅವ್ರೆ ಕಾಯ್ತಾ ಅವ್ರಿ ಅವ್ರ ಮನಲ್ಲೇ ಯಾವಾಗ ಹೂಂ.
ಸುಮ್ನೆ ಅಷ್ಟದ ಸುಮ್ನೆ ಅಷ್ಟು ಓದವ್ರೆ ಬೇಗ ಮದ್ ಬೇಗ ಕೇಳಮ್ಮ ಅದು ಒಂದು ಲೈ ಲೀಫ್ ಅಲ್ವಮ್ಮ ಅಂತ ಇದ್ರು.
ಹ್ಮ ಹ್ಮ ಹೌದಾ ಆಕ್ತರ ತರ್ಕೊಂಡ್ರಿ ಆ ಇತಾರೆ ಇನ್ನನ್ ಇಪ್ಪತ್ತಾರಕ್ಕೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಆಟ ಏಣಿ ಕಾಸ ಮುಗಸಾಕ್ ಬಿಡ್ತಾರೆ. ಓ ಅಕೆ ಹೂ ಅಂದ್ರು ಹೂ ಒಂದಿಲ್ಲ ಅಂದ್ರ ಅವ್ರಪ್ಪ ಅಂತ ದಿನ ಬಯತಾರೆ ಎನ್ಬೇಕಿತ್ತು. ಹ್ಮ ನಮ್ಮಪ್ಪ ಫೋನ್ ಮಾಡ್ದಾಗೆಲ್ಲ ಬೈತದ. ಯಾಕ ಹ್ಮ. ಹ್ಮ ಸರಿನಪ್ಪಾ ಆಯ್ತು.